ಏನನ್ ನೋಡ್ರಿ ಎಲ್ಲಾರು ಆರಾಮ್ರಿ ಆರಾಮ್ ನೋಡ್ರಿ ನಾವ್ ಎಲ್ ಹೋಗಿರಿ
ಇ ಕಡೆ ಹೊರಾಗ ಬಂದವರ ಗಡ ಹಾಳ್ತ್ರಿ
ಹೌದ್ರಿ ಕ್ರಿಕೆಟ್ ಈಗ್ ಆಡ್ತಿರಿ ಹ ಹಾ ಬಾರ್ ನೋಡದ್ರ ಕ್ರಿಕೆಟ್ ಯಾವ್ದ ಟೀಮ್ ನಿಮ್ದು
ಶರ್ಾಳದ ಅನ್್ರರಿ ಅಣಿಬ ಟೀಮ್ ಬನ್ರಿ
ಹೌದ್ ಹೌದ್ರಿ ಹ ಮೊದಲ್ ಎಲ್ಲಾ ನೀವ್ ಏನ್ ಎಸ್ ಪಿ ಎಲ್ಲು ಅದು ಇದು ಆಡ್ರಿ ಅಂತಲ್ರಿ ಬಾಳ್
ಏ ಆ ಆಡಿವ್ರಿ ಅಷ್ಟ್ ಸಣ್ಣ ಪುಟ್ಟ ಊರಾಗ್ರಿ
ಇಲ್ಲ ಯಾವ ಶುರ್ವದ ಯಡ್ರಿ
ಹರ್ ಒಳದಾಗ ಒಂದ ನಾಕಕ್ ಸೀಸನ್ ಅಡನ್ೀ ಮ ಬೇರೆ ಊರಾಗ ಒ್ ಆಡಡಿನ್ೀ ಬೇರೆ ಊರದಾಗ ಒಂದ ಎರಡ್ ಸೀನ್ ಅಡನ್ರಿ
ಹೌದು ರಿ ಏನ್ ಸೀಜನ್ ಏನ್ ಊರಗನ್ ಕಂಟಿನ್ಯೂ ಮಾಡ್ ಹೊತಾರ್ ಏನ್ ಬಂದ್ ಬಿಟ್
ನಿ ಕಂಟಿನ್ಯೂ ಮಾಡಕೂತಾರಲ್ರಿ ಈಗ ಐದ್ ಐದ್ ವರ್ಷ ಐದ್ ವರ್ಷ ಐತ್ ರಿ ಈಗ ನಾವ್ ಒಂದ್ ವರ್ಷ ಗ್ಯಾಪ್ ಆಗೇನ್ ರೀ ನಾ ಬಿಟ್ ತಿಿ ಒ ಬರ್ ಒಳ್ಳೆಂತ
ಹೌದ್ರಿ ಇಲ್ಲಿ ಆಕ್ರಿ ಸಾಬ್ರ ಎಲ್ಲಾ ಒಳ್ಳೆ ಮೈಂಡ್ ಆದ್ರೆ ನಿಮ್ಗೆಲ್ಲಾ ಬಾಲ ಆಸಕ್ತಿ ಮುಂದ್ ಫ್ಯೂಚರ್ ಇಂಡಿಯನ್ ಫ್ಯೂಚರ್ ಬಾಲರ್ ಆಗ್ಬೇಕಂತ ಕನ್ಸ
ಕನ್ಸ ಅದ ಎಲ್ಲಾ ಆಗಲ್ರಿ ಅದ ಬೆಂಗ್ಳೂರ್ ಹೋಯಿದ್ನೆಲ್ಲ ಒಂದ್ ವರ್ಷ ಹಾ ಹೌದ್ರಿ ಅಲ್ಲೇ ಐತ್ ನಂದು ಮತ್ತೇನ್ರೀ ನಿಂಗ ಅಣ್ಣ ಅವ್ರದ್ ಹುಡುಗಿದೆನ್ ಮ್ಯಾರೇಜ್ ಆದ
ಹೌದ್ರಿ ಪಾಪ ಏನ್ ಮಾಡ್ತಾರ ನೋಡ್ರಿ ಅವಾಗ ಮು ಮೂರ್ ವರ್ಷನ್ ಲವ್ ಮಾಡಿದ್ರ ಅವರು ಟೆಂತ್ ಇರಗೆ ಸ್ಟಾರ್ಟಿಂಗ್ ರೀ ಅವ್ರದು
ನಾನ್ ಈಗ ಜಸ್ಟ್ ರೀ ಸ್ನಾಪ್ನಾಗ ನೋಡಿದಾರಿ ರವಿ ಅವರ್ ಸ್ನ್ಯಾಪ್ ಚಾಟ್ ಮಾಡಕ್ ಇದ್ರಿ
ಹಾ ಹ ರೀ
ಅದ್ರಾಗ ನೋಡಿದ್ರಿ ನನ್ಗೆ ಅಳು ಬರ್ತಾ ಇದೆ ನನ್ಗೆ ತಾಳ್ಕಕ್ ಆಗ್ತಾ ಇಲ್ಲ ಎರಡು ದಿನದಲ್ಲಿ ನಾ ಹೋತಿನಿ ಆಗ ಈಗ ಅಂತಂತ ಅಂತ ತರ್ಕೊಂಡ್ರಿ
ಹೌದ್ರಿ ನೋಡ್ರಿ ಸದ್ ಹೆಂಗ್ ಮಾಡ್ಬೇಕನ್ನಂಗ್ರಿ ನೋಡ್ರಿ
ಹೌದೌದು ಏನ್ ಮಾಡಕ್ ಆಗಲ್ ನೋಡ್ರಿ ಇನ್ನ ನೈತ್ತ್ ಅಲ್ತ್ ೇಶನ್ ಬಂದಗೆ ಪ್ರೀತಿ ಮಾಡಿ ಇಷ್ಟ ವರ್ಷ ಲೇಶನ್ ಮಾತಾಡಿಕ ಅಂತ ಇದ್ ಮಾಡ್ಿಕ ಅಂತ ಬಂದಾರೆ ಈ ಸಡನ್ಲ್ಲಿ ಸಡನ್ಲಿ ಒಂದು ಯಾವದೋ ಒಂದು ಕಾರಣದಲ್ಲಿ ದೂರ ಆದ್ರಿ ಅವರು
ಪಾಪ್ ನೋಡ್ರಿ ಏನ್ ಮಾಡ್ಬೇಕ್ ನೋಡ್ರಿ ಮತ್
ಹಾ ಅದೇ ನಿಂಗಣ ಅದ ಹೇಳ ಕುಂತನ್ರಿ ನನ್ ಕೈಲಿ ಮರ್ಯಕ್ ಆಗೋಲ್ದ ಇದ್ ಮಾಡಕ್ ಆಗಲ್್ ತವ್ರ ಅಂತಾರೆ
ಹ ರಿ ನೋಡ್ರಿ ಟೆಂತ್ಲಂದ ಮೂರ್ ಮೂರನೇ ಕಾಸ್ಲಿಂದ್ ಲವ್ ಸ್ಟೋರಿರಿ ಅವ್ರದದು ಇಲ್ಲ ಇಲ್ಲ ಟಂತ್ಂದ ಮೂರ್ ವರ್ಷ ಲವ್ ಸೋರಿ ಲವ್ರೀ
ಹಾ ರೀ ಹೌದ ಹಂಗ ಹೇಗಾದ್ರಿ ಈಗ ಜೀವನ ಅನ್ನ ತರ ಅವ್ರಿ ಸಂಬಳಿಸರದಂಗೆ ಏನು ಕ ವಡ್ಸತ ಓ ನಿನ್ನೆ ಬರ್ತ್ನಂದಾರಿ ಮತ್ತೆ ಫೋನ್ ಹಚ್ಚಿದಾರಿ ಮತ್ತೆ ನೀವು ಬಂದೆ ಇಲ್ಲ ಹ ಯಾರಿ ಆರಾಮ್ರ ಫೋನ್ ಹೆಚ್ಚ ನೋಡ್ರಿ ಯಾಕ ಗಲಾಟೆ ಹೌದೌದ ನೀ ಹತ್ರಿ ಸ್ವಲ್ಪ ನೀವ ಹತ್ರಿ ಏನಂಗ ಹೇಳಿ
ಏ ಇಲ್ರಿ ನಾವು ಸ್ವಲ್ಪ ಬೇರೆನ ಆಗ ಬಿಟ್ಟದ್ರಿ ನಮಗ್ ಬ್ಯಾಡ್ರಿ
ಹೌದೌದ್ರಿ ಹಚ್ಚಿ ಹೇಳ್ರಿ ನೀವನ್ ಒಂದ್ ಮಾತ್ ಹಚ್ರಿ ಹ ರಿ ಮತ್ ಈ ಕಡೆ ಬರಿಲ್ಲ ಡ್
ಹಾ ನಾನ್ ಅದವ್ರಿ ಸುಮ್ ಸ್
ಹುಟ್ ನೋಡು ಏ ಸರಾ ನೀವ್ ಒಂದ್ ಒಂದ್ ಟೈಮ್ ನಲ್ಲಿ ಪೂರ ಆಟ ಸರ ಗೊಂಬ್ರ ಅವ್ರಿಗೆ ಎ ಹಾಕಿದ
ಇಟ್ಟಬೇಕು ಅಲ್ಲಿ ಸಲಟ್ ಆಬೇಕು ಅಂತ ಬಾಳ್ ಇತ್ರ್ಕಲ್ಲ ಕನಸು.
ಅದ ಹ ಸೂರ್ಯವಂಶ ಹೋಗ ಬದಲ ನೀವ ಓದ್ರಿ ಆ ಸಿಚುವೇಶನ್ ಹಂಗಿತ್ ನಿಮ್ದು.
ಏ ಹೌದ್ರಿ ಹೋಗವಾಗಂತ ಇತ್ರಿ ಬಾಳಷ್ಟತ್ರಿ ಕನಸು ಬತ್ತ ಏನ್ ಮಾಡ್ತರಿ ಆಾಲರದಲ್ಲ ಮತ್ತೆ.
ಆತ್ರಿ ಆತ್ರಿ ಏನಲ್ಪ ಆತ್ರಿ ್ರ ಆರಾಮ್ ಒಂದು ಒಳ್ಳೆ ಪ್ರತಿಭೆ ಆತ್ರಿ.
ನಮ್ದು ಅದ್ರಾಗ ಬೇರೆ ನಮ್ದು ಕೆ ಕೆ ಆರ್ ಟೀಮ್ ಐತ್ರಿ ಅದ್ರಾಗ ಎಲ್ಲ ಒಳ್ಳೆ ಒಳ್ಳೆ ಪ್ಲೇರ್ಗಳ ಆತ್ರಿ ಅವ್ರೆಲ್ಲಾ. ಪ್ರೇನ್
ಅದೇ ದೊಡ್ಡ ಅಭಿಮಾನಿ ರೀ ಕೆಕೆಆರ್ ಟೀಮಿಗ್ರಿ.
ಏ್ ಬಾಳ್ ವರ್ಷ ನಿನ್ ರೀ ಈಗ ಏನು ಹನ್ನೆರಡ್ ವರ್ಷ ಐತ್ರಿ ಯಾವ್ದೋ ಒಂದ ನಮ್ ಇನ್ನ ತಿಳಿದಿಲ್ರಿ ನಾಲ್ಕನೇ ಕ್ಲಾಸ್ ನಾವು ಫಾಲೋ ಮಾಡ್ಕೊಂಡು ಬರ ಹತ ಅದೇ ನಿಮ್. ಟೀ ಮಾಡದನ್ ಅಂತ.
ನಮ್ದ ಏನ್ ನಮ್ದು ಆರ್ಸಬ್ರಿ ಸೋತ್ರಿ ಗೆದ್ ರೀ. ಹೇಳೋದಂದೆ ಈ ಸಲ ಕ ನಂದೆ.
ಇಲ್ರರಿ ಅವ್ರ ಏನ್ ಹದ್ನೆಂಟ ವರ್ಷದಿಂದ ಕಪ್ ಹೊಡದಲ್ರರಿ ಈ ಮನೆ ಮನೆ ಹೊಡದ ಕಸ ಬಾಳ ದಿಮಾ್ ಮಾಡುದ.
ಇಲ್ಲ ನಮ ನಡ್ವಲ್ರಿ ಎರಡ್ ವರ್ಷ ಗಂಟ ನೋಡದ್ವಲ್ರರಿ ಸರ.
ಹೌದ್ರಿ ಏನನ್್ರಿ. ಮೊನ್ನೆ ಏನ ಎದ್ ಗಂಟೆನ ಇಪ್ಪತ್ತು ವರ್ಷದಿಂದ.
ಏ ಹೊಡೆದಲ್ವರಿ ಮಾಡರಿ ಹದ್ೆಂಟನ ವರ್ಷ ಕೊಡದವೀ. ಮ ಹತ್ತತ್ತ್ತತ್ ವರ್ಷದ ಕಪ್ಪ ಹೊಡೆದರು ಯಾಡ್ ಸಲ ಕೊಡ್ರಿ. ಈಗ ಮತ್ತೊಂದ್ಸಲ ಹಡ್ತೀವ್ರಿ ಕಪ್. ಮತ್ತೊಂದು ಮುಂದಿನ ವರ್ಷ ನಮ್ದೇ ರೀ ಕಪ್. ಏ ಏನಾಗಲ್ ಏನಾಗಲ್ ರೀ ಹತ್ರಿ. ಹೆಂಗದಾರೀಮಮ್ಮ ವಿರಾಟ್ ಕೊಹ್ಲಿ ಅವ್ರ ಹೆಂಗಾದ್ರಿಟ್ಸ್ ಅದೀ ಪಟ್ಟೇದಾರ್ ಹೆಂಗಾದದ್ರ ಕ್ಯಾಪ್ಟನ್ ನೋಡ್ರೀ. ಹಾ ರೀ ಇಂಜುರ್ ಲ ಇಂಜೂರ್ ಲೇಶನ್ ಬಂದವಿ. ಕಪ್ಪೋಡ ಹೋಡಕೋಡ ಬೇಕ.
ಹಾ ರೀ ಮತ್ ಏನು ಇಲ್ರಿ ಪಟ್ಟ. ಬಟ್ಟದರ ಕೈಯಾಗಿ ಏನಿದಿಲ್ರರಿ ಅಲ್ಲಿ ಎಲ್ಲ ಟಮ್ ಬ್ಯಾಟ್ಸ್. ಮನ್ಗಳಗಳು ನಮ್ ಫ್ಲಿಪ್ಸಾರ್ಟ ಅವರು ಊರು ಚಂದ ಆಡಿದ್ರೆ ಆಟ ಆಡಿಸಲಿಿಕ ಐತ್ ಅದೆ ಎಲ್ಲ ಇಲ್ಕ.
ಹತ್ಲ್ರಿ ಮ್ಯೇಜ್ಮೆಂಟ್್ ಹಂಗಿದ್ರೀ ಮಾವ. ಮಿಸ್ಟರ್ ಬೊಂಬಾಟ್ರಿ ಮತ್ತೆ ಹ್ಯಾಂಡಿ ಕ್ರಷರ್ ದಿನೇಶ್ ದಿನೇಶ್. ಕಾರ್ತಗ್ರಿ ಅಂತರ್ ಲೇಸಿಂದಗಿ ಹಾಗೇದ್ರಿ ಎಲ್ಲಾ ಟೀಮ್ ದವ್ರದ್ದ ಎಲ್ಲಾ ಎಫೆಕ್ಟ್ ಹಾಕಿದ್ರಿ ಆತಿದ್ರಿ.
ಅ್ರ ನಮ್ ಡಿ ಕೆ ಸಾಬ್ರ ಇದ್ರಲ್ರಿ ಅವ್ರನ್ನ ಸ್ವಲ್ಪ ಇಂಪ್ರೆಷನ್ ಕಲ್ ಹ ಅವ್ರ ನೋಡ ನೋಡಿಕಸ ಇಲ್ಲ ನಾವು ಫಿಲ್ಪ್ ಸಾಲ್ಟ್ ಬಾರಿ ಆಡಿದಿದ್ದಾರೆ. ಅವ್ನು ಏ ಇಂಜುರಿ ಆಯ್ತು ಅದ್ತಂತ ಹೊರಬಿಟ್ರಿ. ಆಡಿದ್ರ ಆಡಿದ್ರರು ಅವ್ರನ್ನ ಆಡಿದ್ರ ಎಲ್ಲಾನ ಆಡಿದ್ರ.
ಎಲ್ಲ ಆಡಿದ್ರಿ ಆತವ್ರೀ ಒಬ್ಬ್ರಕ್ ಒಬ್ಬರು ಕೈ ಹಿಡ್ರೀ ಪ್ಲೇರ್ ಗಳು ಚಲೋ ಚಲೋ.
ಹಾ ರೀ
ಹಾ ಅ ರೇಮ
ಇರೀ ನಮ ಮತ್ತ ಏನ್ರೀ ಅದೇ ನೀವನು ಏನ ಇಂಡಿಯನ್ ಫ್ಯೂಚರ್ ಬಾಲರ್ ಅಂತರಿ ಮತ್ತ. ಏನಾಯ್ತ್ರೀ ಅದು ಸೆಲೆಕ್ಷನ್.
ಐ್ತ್ರಿ ವಯಸ್ ಮುಗತ್ರಿ ಒಟ್ ಬಿಟ್ಟವ್ರಿ ಆಯ್ಶ ಏನ್ ಮಾಡಾತ್ರಿ. ಎನ್ ಇಪ್ಪತ್ತೊಂದ್ರಿ ಇಪ್ಪತ್ತ ಎರಡ್ ವಯಸ್ಸಾವ್ರಿ. ಅದಾಗ ಮನ್ಯಾಗ ಆಗಲ್ರಿ ಆಗಲ್ರಿ ಎಲ್ಲಾ ಬುಟ್ಟಿರಿ. ಬೊಟ್ಟಿರ ಎಲ್ಲ ಬಡತರೇಶಸ ಬಟ್ಟಬಟ್ಟಿ. ುಟ್ಟ ಸರದ್ ಬಿುಟ್ಟೂರಿ ಯಾಕಡೆ ಏನ್ ಸಹಾಯ ಮಾಡದ ಬೇಡ್ರಿ. ಅಲ್ಲಾ ಬಿಟ್ಟ ಬಿಟ್ಟಿವ್ರಿ ನೀವ ನಿಮ್ಮ ನೀವೇ ನೋಡ್ರಿ ನಿಮ್ಮ್ ಒಂತ ರಿಲೇಷನ್ ಬೆಳಿಬೇಕ ಅಂದ್ರೆ ನಾವ್ರಿ ಮತ್ ನೀ ಏನ್ರಿ ನೀವು ಎಲೆಕ್ಷನ್ಂದಿರ್ತನ ಅಂತಲ್ರೀ ಮೇಂಬರ್ ಎಲೆಕ್ಷನ್ಗೆ.
ನಿಂದ್ರಬೇಕ್ ಮಾಡೇನ ಮತ್ತತ್ ಏನ್ ಇಪ್ಪತ್ತೊಂದ್ ಏಜ್ ಅಗ್ಬೇಕ್
ಏ ಇ ಅವ ಅವಲ್ರಿ ಇಪ್ಪತ್ತೆರಡು ಅವಲ್ರಿ
ಹಾ ಅವ್ರಿ ಅವ್ರಿ ಸದ್ಯಕ್ಕೆ ಅದರಿ
ಮತ್ ನಿಂತು ಬಿಡ್ರಲ್ಲ ಯಾಕಿದ್ ಮಾಡ್ತ್ರಿ ನಿಂತು ನಮ್ ಊರು ಹೆಂಗಿದ್ರ ನಮ್ ಮೋಡಿ ಮೂರನೇ ಒಡಿಗೆ ನಿಂತು ಬಿಟ್ರಲ್ಲ. ನಿಂತಗೆ ಎಷ್ಟಂತೆ ಯಾಕಂದ್ರೆ ನಮ್ಮ ಹೋನಿಗೆ ಸ್ವಾತಂತ್ರ ಸಿಕ್ಕಿ ಎಪ್ಪತ್ತೊಂಬತ್ತು ವರ್ಷ ಐತ್ರಿ ನಮ್ಮ ನಮ್ ಭಾರತ ದೇಶಕ್ಕೆ ಸಂಖೆ
ಹಾ ರೀ ನಾ ನಿಮ್ ಅಪ್ಪ ಸ್ವತಂತ್ರ ಆತ್ರಿ ಪೂ
ಮತ್ ಅದಕ್ಕೆ ನೀವು ನಿಂದ್ರಿ ನಿಂತಿಗೆ ಎಷ್ಟ ಸ್ವಾತಂತ್ರ ಕೊಡ್ಸ್ರಿ ಹ ನಿಮ್ಮಂತರಲೇಶನ್ ನಾನು ಅಭಿವೃದ್ಧ ನ ಆದತ್ರಿ ಯಾಕಂದ್ರೆ ಇವ್ರೇನ್ ವಯಸ್ಸಾದರು ಹಿರಿಯರ ಏನ್ ಮಾಡಿಕೊಡವ ಯುವಕ್ರನ ಮಾಡಿ ಕೊಡ್ಲಕ್ ರೀ ಯಾಕಂದ್ರೆ ಮತ್ತ ಏನ್ ಹೇಳಿ ಏನ್ರೀ ನಿಂಗ ನಡಂದ ಅವ್ರಿ ಈಗಿದ ಮ್ಯಾರೇಜ್ ನಮ್ಮ ಒಂದ್ ತಾರೀಕ ಆದಂತ
ಹಾ ಇಲ್ಲಿ ಎಲ್ಲಿ ದೇವದುರ್ಗನ ಇಲ್ಲಿ ದೇವದುರ್ಗ ಮದರ್ಗ ಮದಗ ಮದಕ್ಕೆತ್ರಿ ಮತ್ ಹೋಗಂಬ್ರೆ ಎಲ್ಲಾರೂ ಹೇಳ್ರಿ ಫೋನ್ ಕಾಲ್ ಮಾಡಿ ಹೇಳಿದ್ರಿ ಹೋಗಮ್ರ ರಿ ಮತ್ತ ಎಲ್ಲಗೆ ಹೋಗಮ್ಮ ಏ ಇಲ್ರರಿ ನನ್ಗ್ ಹೇಳಿದ್ರಿ ಆಯ್ತ್ ನಿಮಗೆ ಹೇಳ ಇದಂಗ್ರೀ ಎಲ್ಲ ಕರ್ಕೊತ ನೋಡ್ರಿ ಈಗ ಇಲ್ರಿ ನಾನ್ ಒಬ್ಬಕ್ ಹೇಳಿದ್ರ ಆಯ್ತಲ್ರರಿ ನಾ ನಿಮ್ಗೆಲ್ಲ ಫ್ರೆಂಡ್ಸ್ ಹೇಳ್ ಬಿಡ್
ಏ ಹಂಗ ಹಂಗ ಹಂಗಾದ್ರಿ ಹಂಗ ಹಂಗಾದ್ರಿ ನಟ್ಟಗ್ ಹೇಳದವ್ರಲ್ಲಿ ಹೋಗಲ್ರಿ ನಾವು ಹೇಳ್ಬೇಕಾದ್ರಿ ಯಾಕ ನಂಬರ್ ಇಲ್ರಿ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಆಯಂದ್ರ ಕೇಳ್ಬೇಕ್ರಿ ಹ ಸುಧವ್ರಿ ಅಲ್ರಿ ನಿಮ್ ನಮ ಕ್ಲಾಸ್ ಸುಧಾ ಅವರ್ ಹೆಂಗ ಹೇಳಿ ಬರ್ರಿ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಹ ಅವರು ಹೇಳಿದ್ರಿ ಅವ್ರ ಫೋನ್ ಮಾಡ ವಾಟ್ ವಾಟ್ಸಪ್ ನ್ಯಾಗ್ ಮೆಸೇಜ್ ಹಾಕಿ ಹೇಳ್
ಇಲ್ ಇಲ್ರೀ ಸ್ವಲ್ಪ ಅವ್ರ ಮಯಾಗ ಬಾಳ ಸ್ಟ್ರಿಕ್ ಅದಾರ್ರೀ ನನ್ಗ್ ಒಬ್ಬನಿ ಕಾಂಟ್ಯಾಕ್ಟ್ ಮಾಡಿಯಾಳ್ರಿ ಏ ಎಲ್ಕ್ ಮಾಡ್ದಿಲ್ರರಿ ಅದನ್ನ ನನ್ ಒಬ್ಬನಿ ಕಾಂಟಾಕ್ಟ್ ಮಾಡಿ ಕಸಿ ಹೇಳ್ಯಳಿ ಹೇಳ್ಯ ಹೋಗಮ್ಮ ಈಗ ಎಲ್ಲರ್
ಏನಿಲ್ರಿ ನೀ ನಿಮಗ ನಿಮಗ್ ಮತ್ತದೆ ರಾಕ್ಷಿಣಿ ಅವ್ರತ ಹೇಳಿರ್ತಾರೆ
ಹಾ ಹಾ ರೀ ಅದೇಕೆ ದ್ರಾಕ್ಷಿಣ ನಮ್ ಅ ಹಳಿ ಫ್ರೆಂಡ್ಸ್ ರೀ ಅವರು
ಹೌದ್ ಹೌದೌದ್ರ ಹೌದ ನಾನ್ ಕೇಳ್ಪಟ್ಟೇನ್ರಿ ನಿಮ್ಮ ಅವ್ರ ಬಗ್ಗೆ ಏನ ತೋರಿ ನಡಬೇಕ ಅಂತಲ್ರಿ ನಿಮ ಹ ಹೌದು ರಾಮತ್ ಇವ್ರ ರಾಮ ಯಾರ ಇವರು ಬಂದಂಗ ಆಗಬಿಟ್ಟತ್ರಿ ಚಿಕ್ಕಣ್ಣ ಅವ್ರರು ಫ್ರೆಂಡ್ ಯಾರ ಇರ್ತಾರದು
ಅದೇ ಅದೇ ರೀ ಅದೇ ಕಲ್ಲ ಆಗಬಿಟ್ಟ ಹಂಗೈತ್ರಿ ಅದ್ ಬಿಟ್ ಬಿಟ್ರಿರಿ ನಾವ್ನೇನ್
ಹಾ ಈ ಏನ್ ಅಡವಾ ಪವಿತ್ರ ಅವ್ರ್ದಂದು ಸ್ಟೋರಿ ಕ್ರಿಯೇಟ್ ಆಗ್ಯದಂತ ಅಲ್ರಿ ಮೊದಲ್ ಏ ಅಡ್ವಾನ್ಸ್ ಅಡ್ವಾನ್ಸ್ ತಂದಿದ್ರಂತ ಅವ್ರು
ಹಾ ರೀ ನೋಡ್ ನೋಡ್ರಿ ಹಂಗ ಅವ್ರದ ಹೆಂಗ ಹೆಂಗ ಐತ್ರಿ ಹೆಂಗ ಹೆಂಗೆಲ್ಲ ಹೋಗಿ ಹೋಗಿ ಹೆಂಗ ಐತ್ರಿ
ಅವ್ರ ಅವರವರ ಸೇರಿದ್ರಲ್ರಿ ಇಬ್ರುಕ್ ಇಬ್ಬರು ಸೆರ್ ಆಲ್ಲ ಮಾತಾಡ್ತಿಲ್ಲಾ ಇದು ಮಾಡ್ತಿಲ್ಲಾ ಏ ಅಡ್ವಾನ್ಸ್ ಅವ ಇವ ಟನಿಸ್ ನೋಡಿದ್ರಿ ಇವಾಗ ನೋಡಿದ್ರಿ ಹ ಹೇ ನನ್ಗ್ ಗೊತ್ತಿಲ್ರಿ ನನ್ಗೆ ಹೆಂಗ ಹೋಗ್ ಗೊತ್ತಾಯ್ ಗೊತ್ತೇನ್ರಿ ಡಿಗ್ರಿ ತರ್ಡ್ ಸೆಮ್ ಇದ್ದಾಗ್ ಗೊತ್ತಾಗಿದ್ರೆ ಒಮ್ಮರಿಲಿ
ಹ ಹ್ಮ ಹೆಂಗ್ರೀ ಅದ ಏನ್ ಗೊತ್ತ ಆಗಬಿಟ್ರ ನೋಡ್ರಿ ಹೆಂಗ ಗಪ್ಪು ತುಪ್ಪ ಮಾಡಿಬಿಟ್ರ ಏನ್ ಸುದಜ ಅದು
ಯಾರ್ ಮಾಡ್ತಾರೋ ಯಾರ ಇಲ್ಲ ಅಂತ ಗೀಸ ಸುಮ್ ಸುಮನೆ ಹಿಂಗಗೆ ಹೇಳಿ ಹೇಳಿಗಸಿಂದ
ಮಾಡ್ಬ ಬಿಟ್ರ ಅದ ಅದ್ರಾಗ ಬೇರೆ ಅವ್ರ ಧಾರವಾಡಕ್ಕ ಏನ್ ಹೋಗಿದ್ರಂತ್ರಿ ಕೋಚಿಂಗ್ ಸೆಂಟರ್ ಹೋಗಿದ್ರಂತ್ರಿ,
ಅಲ್ಲಿ ಧಾರ್ವಾಡ್ ಕ ಹೋಗೋಣೇ ಅಲ್ಲಿ ಹ
ಗೋಲ್ಮಲ್ ಅನಕ್ಕೆ ಪೂರಾ ಗೋಲ್ಮಲ್ ಮಾಡಿಬಿಟ್ಟು. ಬಿಟ್ರ ಎಲ್ಲ ಸಂಸಾರ ಮಾಡಿಬಿಟ್ಟಾವ
ಹ್ಮ್ ಮಾಡಿರ್ರಿ
ಏನ್ ನಮ್ ಏನ್ ಗೊತ್ತಿಿಲ್ಲ ನೋಡರಿ ನಾವ ಎಲ್ಲಾ ಶೇರ್ ಮಾಡಿ ಕೊತಿೀವ ಒನ್ ಮುಂದೆ ನಮಗ್ಗೆ ಹೇಳ
ಹೇಳಲ್ರಿ ಹೇಳಲ್ಷ ಶಾಳೆದಾರ ಹೇಳಲ್ರಿ ತೋರ್ಸಲ್. ತನಗಳು ತೋರ್ಸ್ರ ನಾವ ನಿಕ ತೋರ್ಸಬೇಡ್ದ್ರಿ ಅವ್ರ ತನಗಳು ಎತ್ತಟ್ಟಿಗೆ ಹೋಗು ಹದು ಮನುಷ್ಯನಾಗ ಇಟ್ಟು ಬ್ರಿ ನಾವರಿೀ ದೊಡ್ಡವ್ರಿ ಹೇಳ್ತೀವ್ರಿ ಹನ್
ಅದೇ ನೀವುನ್ ವದಕ್ಕೊಂದು ಏನ ಎಲ್ಲಾ ಮಾಡಿದ್ರಿ ಅಂತರಿ ವಿಶ್ವ ಜಾತ ಯಾವ ಒಂದು ಅಣಿಬಿದಂತ
ಏ ಅದ ಊರ್ ಇದಿತ್ರಿ ಚಲೋ ಇದಲ್ರಿ. ಸುಮನೆ ಸ್ಪ್ರೆಡ್ ಮಾಡಿಬಟ್ರ ಅದು, ಏ ಅಕ್ಕಿ ಅದು ಬೇರವ್ರಗ ಹಯ್ಯಾದ್ರಿ ಅಕ್ಕಿ ಅದು ತೊಂದ ನಾವ ಏನ್ ಮಾಡಂದ್ರ ಅಕ್ಕಿ ಬೇರೆದವ್ ಅದದೆಲ್ಲ ಸಂಬಂದಿ ಯಾಕ ಹೆಂಗೆ ನೋಡ್ತತ್ರಿ ಅದು
ಹೌದೌ್ರೀ ಮತ್ತ ನಮ್ ಏನ್ ನಡ ಸರಿ ಸ್ವಲ್ಪ ಕಾಲ್ ಬರ ಮಾಡ್ತಾರಿ